ಹಲೋ
ಹಾ ಕೇಳ್ಸಿತಿದ್ಯಾ
ಹಾ ಕೇಳಿಸತೀ ನಿಮ್ಮಿತ್. ಕೇಳಿಸ್ತಿದಿಯಾ.
ಹಾ ಕೇಳ್ಸಿತ್ತಿದೆ.
ಮತ್ತೆ ಎಲ್ಲಾ ಆರಾಮಾ ಆ ನಾನಾ ಏನೀ. ಇಲ್ಲಾ. ಕೆಲ್ಸಾ ಎಲ್ಲಾ ಆಯ್ತು. ಇವಾಗ ಸ್ವಲ್ಪ ಕ್ವಾಫಿ ಕುಡ್ಕೊಂಡು ಆಗೆ ವಿಶ್ರಾಂತಿ ತಗೊಂತಾ ಇದ್ದೀನಿ ನೀವು.
ನಾನು ಇವು ಇದೀನಿ ಸುಮ್ನೆ ಕೂತಿದ್ದೀನಿ. ಮನೇ ಕೆಲ್ಸ ಸ್ವಲ್ಪ ಮಾಡಿಸ. ತುಂಮ್ ಕೊತಿದೀನಿ.
ಔಧಾ. ಹ್ಹ ಎಷ್ಟು ಮನೆ ಕೆಲಸಾ ಮಾಡದ್. ಪ್ಪನ್ನಿ. ಎದೋಳೋದು ಪಾದೆ ತೊಳಿಯದು ಕಾಸಾ ಗುಡ್ಸೋದ ಮನೆ ಒರೆಸೋದು ಪೂಜೆ ಮಾಡೋದು. ದು ಆದೇ ಆಯ್ತು ಮತ್ತೆ ದಿನಾ ಬೆಳಿಗ್ಗೆ ಎದ್ದೊಳು ಪಾಲ ತೊಳಿ ಕಸ ಗುಡ್ಸು ಮನೆ ವರಸ. ಸು ಪೂಜೆ ಮಾಡು ಅಡುಗೆ ಮಾಡು. ಅದ ಎಲ್. ಎ ಎಂಗೊ ಮಣ್‌ ಬಿಡ್ಬೋದು ಈ ಅಡುಗೆ ನಂತು ತುಂಬಾ ಕಷ್ಟಾ ಮದ್.
ಹೌದು ಬಟ್ಟೆ ಬಟ್ಟೆ ಬಗ್ಗೆ ಮಾತ. ತ್ಯಾಗ ಬಡಿ ನನ್ಗೆ ಬಟ್ಟೆ ವಗಿಯೋದಂದ್ರೆ ಇಷ್ಟಾ ಇಲ್ಲಾ.
ಹೌ ಧನೋಕ್.
ಅದು ಒಂದೊಂದ್ ಕೆಲ್ಸಾ ಅಲ್ಲಾ. ಅ ಒಗೆಯದ್ ಒಂದ್ಸರಿ ಅದನ್ನ ಇದ್ ಮಾಡೋದಂದಸ.
ಒಣಗಕ್ಕ ಅದು ಒಂದ್ಸಲಿ ಎತ್ಕಂಬರದ ಒಂದ್ಸಲಿ ಆರಕದ ಒಂದ್ಸಲಿ. ಅಯ್ಯೋದ ಬಹುತ ಅಛಾ ಆಮೇಲೆ ಅದಾದ್ಮೇಲೆ ನಮ್ಮ ಮನೇಲ್ ಮೇಲೆ ಬಟ್. ಟ್ಟೆವಾಯ ಹೋಗಿ ಯಂತ್ರ ಇಲ್ವಾಮ್. ಏ ಪಾಪು ನಮ್ಮ ಮ್ಮಮ್ಮಾ. ಕೈಯಲ್ಲೆನೆೇ ಒಗಿತ್ತಾರಾ. ಅಯ್ಯೋ ನನ್ ಬಟ್. ಟೆ ಕೆಲ್ಸಕ್ಂದ್ರೆ ಹೋಗಲ್ಲಾ ಜಾಲ್ಸ್ ಕೊಡಕು ಹೋಗಲ್ಲಾ ಒಣಗಕಕ್ಕೂ ಹೋಗಲ್ಲ ಎತ್ಕೊ ಬಂದ್ ಒಂದ್ ಚುಪ ಮಡ್ಚಿ ಇಡ್ತೀನಿ ಅದೊಂದೇ ಒಳ್ಳೆ ಕೆಲ್ಸಾ ಮಾಡೋದು. ಅವ್ರೇನೇ ಪಪ್ಪಾ ಎದ್. ಬಿಟ್ಟ ಒಗ್ದಾಕು ಅಂತಾರೆ. ಎಷ್ಟೇ ಇದ್ರು ಅವರೇ ಮಾಡ್ಕೊಂತಾರೆ.
ನಮ್ಮ ಮನೇಲೖತೆ ಆದ್ರೆ ನನ್ಗಿಷ್ಟ ಇಲ್ಲ ನಾನ ಎಂತ ತಾಕಾಗ ಇಷ್ಟ ಇಲ್ಲ. ಅದಕ್ಕೆೇನ್ ನಾನೇ ಒಗ್ದಾಕೊಂತೀನಿ ಎರಡ್ ದಿನಕ್ಕ್ ಒಂದ್ಸರಿ ಮನೇಲಿ ಹಾಕೋ ಬಟ್ಟೆ ಬೇಕಾದ್ರೆ ಬಿಡ್ತೀನಿ. ಎಲ್ಲಾದ್ರೂ ಆಚೆಯೆ ಹೋಗ್ಬ್ ಬರ ಬಟ್ಟೆ ಅಂತೂ ನಾನ್ ಹಾಕದೇ ಇಲ್ಲ ಕಷ್ಟ ಪಟ್ಟಾದ್ರೂ ಒಗ್ದಾಗ್ಬಿಡ್ತೀನಿ.
ಹೌದು ಅದ್ಮೇಲೆ ಅದೇ ಯಂತ್ರಕ್ ಹಾಕ್ದಾಗ ಅದೆಲ್ಲಾ ಒಂಥರ ಮುದ್ರಕೊಳತರ ಕೊಡುತ್ ಬಟ್ಟೆಗಳ್ನೆಲ್ಲಾ ಆಗ ಸ ಬಟ್ಟೆ ಕಳೆನೆ ಹೋಗ್ಬಿಡುತ್ತವಾಗಾದ್ರೆ.
ಹೌದು ಅದ್ಯಾವ್ದೋ ಮಡ್ತಿ ಮೂಲೆಯಲ್ಲಿರೋ ಬಟ್ಟೆ ಎತ್ತ ಹಾಕೊಂಡ್ ಹಂಗಿರತ್ತೆ. ಹಾಕೊಂಡ್ರೆ.
ಆದ್ ಐರನ್ ಮಾಡ್ದೇನೆ ಅಂತು ಹಾಕೊಂಡ್ಬಿಟ್ರೆ ಮುಗಿತಂ ಕೊಳ್ಸಿ ಇದೇನ್ ಎಲ್ಲಿಂದ ಎತ್ಕೊಂಬಂದವ್ರ ಈ ಬ ಟ್ಟೆನ ಅನ್ಕೊಂಡಾರೆ ಮ
ಹೌದು ಅಯ್ಯೋ ಕಷ್ಟ ನನ್ಗ್ ಅದಕ್ಕೆೇ ಇಷ್ಟ ಆಗಲ್ಲ. ಇಲ್ಲ ಒಂದ್ ಸ್ವಲ್ಪ ಜನ ಹಾಕಿರ್ತಾರೆ ಆದಿ ಕ್ಕಾಕಿರೋದೇ ಚೆನ್ನಾ ಕಾಣ್ತಿರತ್ತೆ ಅದ್ ಹೆಂಗೋ ಅವರು ಐರನ್ನೇ ಮಾಡ್ತಾರೋ ಹೆಂಗೋ ಗೊತ್ತಿಲ್ಲ.
ಹೌದು ಹೇಳಕಾಗಲ್ಲ ಅಲ್ವಾ. ರನ್ ಮಾಡದೇನೆ ಯಾರು ಹಾಕಳ ಆ ಕೊಳ್ಳೋದೇ ಇಲ್ಲ ಇವಾಗಂತೂ ನಂಗ ಗೊತ್ತೀರ ಒಂದ್ ಸ್ವಲ್ಪ ಮುದರುಕೊಳೋತರ ಇದ್ರು ಬಟ್
ಹೌದು ಕಷ್ಟ ಅದು ಅಂ ಅಂತದೇ ಬಟ್ಟೆ ಆಗಿದ್ರೆ ಹಾಕೊಂಡ್ ಬಂದ್ ಬಿಡ್ಬೋದು ನಮ್ದೆಲ್ಲ ಕಾಟನ್ತರ ಇರುತ್ತಲ್ಲ ಕಷ್ಟ.
ಅಂದ್ರೆ ಈ ಸ್ವೆಟರ್ ಈತರ ಎಲ್ಲಾ ಇವರಾಸ್ ಆತರ ಬಟ್ಟೆಗಳ್ ಲ್ಲ ಅದೆಲ್ಲ ಏನಾಗಲ್ಲ ಅದೆಂಗಿರುತ್ತ ಅಂದ್ರೆ ಅದು ಮುದ್ರ್ ಕೊಂಳ್ಳಾಗದ್ರ್ ಗೊತ್ತಾಗಲ್ಲವೆಲ್ಲ.
ಹೌದು
ಈ ಲೆಗ್ಗಿನ್ಸ್ ಕುರ್ತಾ ಟಾಪ್ ಕಾ ಟನ್ಗಳ್ದು ಆಗ್ಬಿಟ್ರೆ ಮುಗಿತ್ಕತೆ.
ಮುಗೀತು ಅದ್ಯಾವ್ದೋ ಮೂಲೆಅಲ್ಲಿ. ಒಂದೆರ್ಡ್ ವರ್ಷ ಆದ್ಮೇಲೆ ಎತ್ತಾಲ್ಕಣಂಗಿರತ್ತೆ
ಹ್ ಅದ್ಹೊಸದ್ಂತ ಗೊತ್ತಿರುತ್ತೆ ಆದ್ರೂ ಅದೆಲ್ಲ ಅಂಗ್ಸಿಂಗ ಅಂದ್ರೆ ಮುದ್ರಕೊಳ್ಳೋತರ ಆದ್ಮೇಲೆ ಮುಗ್
ಹೌದು ಕಷ್ಟ ಹಾ
ಮತ್ತೆ ಎಲ್ಲಾ ಆರಾಮದಾಯಕವೇ
ಹ್ಮ್
ಮತ್ತೆ ಇವಾಗ ರಾತ್ರಿಗಡ್ಗೆ ಏನ್ ಮಾಡ್ಬೇ ಕನ್ಕೊಂಡಿದಿರಾ
ರಾತ್ರಿಗಡ್ಗೆ ಚಿಕ್ಕಮ್ಮ ಬಂದು ಏನಾದ್ರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಬೆಳಿಗ್ಗೆ ಟೊಮೆಟೊ ಗೊಜ್ಜು ಮಾಡಿದ್ರು.
ಹ್ಮ್
ಹ ಬೆಳಿಗಿಂದ ಟೊಮೆಟೊ ಗೊಜ್ಜೆ ಇತ್ತಲ್ವಾ. ಇವ ಗ ಏನಾದ್ರು ಸಾಂಬಾರು ಮಾಡ್ತಾರೆ ಬೆೇಳೆ ಸಾರು ಏನಾದ್ರು ಮಾಡ್ತಾರೆ ಅನ್ಸುತ್ತೆ ಏನು ಹೇಳಿರ್ಲಿಲ್ಲ ಇಲ್ಲಂದ್ ದ್ರೆ ತರ್ಕಾರಿ ತೋಟ್ಟ್ ಕೊಡ್ತಾ ಇದೆ. ಏನುೂ ಹೇಳಿಲ್ಲ. ಅವ್ರು ಕರೆ ಮಾಡಿ ಹೇಳಿದಿದ್ರೆ ಮಾಡ್ತಾ ಇದ್ದೆ.
ಹೋಗ್ಲಿ ಬಿಟ್ಟ್ ಅವ್ರೇ ಕರೆ ಮಾಡಿರ್ಲಿಲ್ಲ ಅಂದ್ರೆ ಏನೇನ್ ಮಾಡ್ತೀರಾ ಬೇಗ ಬರ್ತಾರಲ್ವಾ ಮಾಡ್ ಕೋಳ್ಡ್ ನೀವು ಪಾಪಾ ಎನ್ಮನೆ ಕೆಲ್ಸ ಎಲ್ಲ ಮಾಡ್ ಕೊತ್ತಿರಾ ಪಾತ್ರೆ ತೊಳಿತಿನಂದಿರ ಕಸ ಗುಡ್ಸ್ತೀರಾ ಮನಲಿರೋದ್ಕ್ಕೆ ನೂರ್ ಸಲ ಬಟ್ಟೆ ಎತ್ಕೊಂಬ ಬಟ್ಟೆ ಒಣ್ಗ ಕನ್ಸ್ತಾರೆ ಅನ್ಸುತ್ತೆ.
ಹೌದು ಅಲ್ಲಿ ಆಗ್ಬಿಟ್ಟ್ ಹೋಗ್ಬಿಡ್ತಾರ ನಾನು ಒನ್ಗ್ ಕದು ಮಳೆ ಬಂದ್ರೆ ಮತ್ತೆ ಎತ್ಕೊ್ ಬರದು. ನಿಂತೋದ್ಮೆಲೆ ಮತ್ತೆ ಕೊಂಡಾಗ್ ಹಾಕೋದು. ಅಯ್ಯೋ ಒಂದೊಂದಲ್ಲ ಕಷ್ಟ.
ಕೆಲ್ಸನೇ ಕೊಡ್ತ ತ್ತ ತರಲ್ವಾ ನನಗಂತೂ ಕೊಪ ಬರ್ತಾ ಇರ್ತ್ತಂಗ
ಹ ನಾನು ಮಾಡದ ತನಕ ಮಾಡ್ತೀನಿ ನನ್ಗೆ ಏನಾದ್ರೂ ತಾಕತ್ತು ಬಿಡುತ್ತೆ ಸುಮ್ನೆ ಕುೂತ್ಕೊಂಡಿರ್ತೀನಿ ಮಾತಾಡ್ತಾ ಇದ್ರು ನಾ ಮತ್ತೆ ವಾಪಸ್ ಮಾತಾಡಕ್ ಹೋಗಲ್ಲ ಸುಮ್ನೆ ಕುೂತ್ಕೊಂಡ್ಬಿಟ್ಟಿರ್ತೀನಿ.
ಅವ್ರ ಅರ್ಥ ಮಾಡ್ಕೊಂಬು ಹ್ಮ ನೀವು ಬೆಳಿಗ್ಗೆಿಂದ ಹಓದ್ ಕುಂತಾ ಇರ್ತೀರಾ ಇವಾಗ ಆಲ್ರೆಡಿ ಪರೀಕ್ಷೆಗಳೆಲ್ಲಾ ಹತ್ರ ಬರ್ತಿದೆ. ಪರೀಕ್ಷೆಗಳೇನು ಇದ್ ಮಾಡ್ಬೇಕು ಈ ಕಡೆ ಕೆಲ್ಸದ್ದು ನೋಡ್ಬೇಕು. ಅದು ಕೂಡ ತಲೆನೋವೆಲ್ಲ ಇರುತ್ತೆ. ಮತ್ತ್ ಅದರಲ್ಲೂ ಮಧ್ಯದಲ್ಲಿ. ಕರೆ ಮಾಡಿ ಬಟ್ಟೆ ಎತ್ಕೊಂಬ ಬಟ್ಟೆ ಒಣಗಾಕು ಬಟ್ಟೆ ಮಟ್ಚಿಡು ಮಳೆ ಬರ್ತೈತೆ ನೋಡ್ಕೊ ಅಂತ ಎಲ್ಲಾ ಹೇಳ್
ಹೌದು ನಾನು ಮೇಲೆ ಮಾಡಿ ಮೇಲೆಗೆಲ್ಲ ಹೋಗ್ ಹೋಗೋದೇ ಇಲ್ಲ ಅದಕ್ಕೇನೆ. ಆರ್ ಫ್ಲೋರ್ ಹೋಗ್ಬೇಕಾಗತ್ತೆ ಯಾರ್ ಹೋಗ್ತಾರೆ ಮಳೆ ಬಂದ್ರೆ ಇವ್ರು ಲಿಫ್ಟ್ ಆಫ್ ಮಾಡಾಗ ಬಿಡ್ತಾರಾ. ಅದಕ್ಕೆ ಮನೆ ಮುಂದೆ ಕಮ್ಮಿ ಆಯತೆ ಕ ನಮ್ಮಿ ಮೇಲೆನೆ ಎಷ್ಟ ಆಗತ್ತೋ ಅಷ್ಟ ಆಗ್ತೀನಿ ಒಣ್ಗಿದ್ಮೇಲೆ ಇನ್ ಸ್ವಲ್ಪ ಬಟ್ಟೆ ಎದತ್ಕೊಂಡ್ ಹಾ ತಿನ್ಬೇಕು
ಹೌದು ಒಂದ್ ಫ್ಲೋರ್ ಒಂದ್ ಮಾಡಿ ಎರಡ್ ಮಾಡಿ ಅಂದ್ರೆ ಹತ್ಬೋದು ಆರ್ ಮಾಡಿ ಅಂದ್ರೆ ಕಾಲ್ ನ ಬರ್ ಆಗಲ್ಲ ಎಷ್ಟು ಅದ ಅದು ಜಾಸ್ತಿ ಬಟ್ಟೆಗಳೆಲ್ಲ ತ್ಯಾವ ಇದ್ರೆ ಭಾರ ಕೂಡ ಇರುತ್ತೆ ಅದು ಅವೆಲ್ಲ ಎತ್ಕೊಂಡ್ ತಸ ಹ ನಾನ್ ಮಗ್ ಗೋವಿಂದ ಆಗ್ಗುಡ್ ನಿಮಕ
ಅಷ್ಟೇನೆ.
ಹ್ಮ್ ಅವ್ರು ಅರ್ಥಾ ಮಾಡ್ಕೋಂಬೇಕು.
ಹ್ಮ್ ಅವ್ರ ಅರ್ಥಾ ಮಾಡ್ಕೊಳಲ್ಲಾ ಅಂದ್ರೆ ನಾವೇನ್ ಮಾಡಕ್ ಆಗತ್ತೇ ನಾವ್ ಅರ್. ಥಾ ಮಾಡ್ಸಕ್ ಆಗತ್ತಾ.
ಅಯ್ಯೋ ಅರ್ಥಾ ಮಾಡ್ಕೊಳ್ಳೋರ್ವಗೆ ಮಾ. ಡಿ ಹೆಳ್ಸಿಸಿ ಮಾಡಿಸ್ಬೋದು ಈ ಅರ್ಥಾ ಮಾಡ್ಕೊಂಡೇನೇನೆ ಸುಮ್ನೆ ಮೇಲ್ಮತಗೆ ಹೂ ಅಂದ್ಬಿಟ್ಟ ಮತ್ತೆ ದಿನಾ ಎದ್ಬಿಟ್ಟು ಅದೇ ಮಾಡ್ತಾರಲ್ಲಾ.
ಅದೇ ಅಂತವ್ರಗೆ ಏನ್ ಏಳಾಕ್ ಆಗತ್ತ ಹೇಳೊ.
ಏನ್ ಹೇಳಾಕ್ ಆಗಲ್ಲ ಬಿಡಿ ಅಂತು ಬೇಕು ಬೇಕು ಅಂತಾನೇ ಮಾಡೋರು ಇರ್ತಾರೆ ಕೆಲವ್ರು ನಮ್ಮ್ ಮನೇಲ್ಲಿ. ಕೂಡಾ ನಮ್ ನಮ್ಮ ಮನೇಲಾಲ್. ಲ್ಲ ನಮ್ಮ ಸಂಬಂಧಿದಲ ತೊರೆ ಇದ್ದಾರೆ ಎಷ್ಟೊಂದ ಜನಾ. ಆ ಅದೇನಾದ್ರು ಮಾಡುವ ಅಂತೀವಿ ಬೇಕು ಬೇಕ. ಕು ಅಂತನೆ ಅಂದೆ ಇನ್ನೊಂದ್ಸಲ ನಮ್ಮಂದ ಕೇಳ್ಬಾರ್ದು. ಇನ್ನೊಂದ್ ಸಲಿ ನಾಮದ್. ಚ್ಚುನ್ನು ಬರಬಾರ್ದು ಅನ್ನೋ ತರಾ ಮಾಡ್ತಾ ಇರ್ತಾರ.
ಈಗಿನ. ಕಾಲ್ದಲ್ಲ್ ಜನ ಸರಿ ಇಲ್ಲಾ ಬಿಡಿ. ಏನ್ ಮಾಡಾಕ್ಕ ಆಗಲ್ಲಾ.
ಹ್ಮ್ ನವಕ್ಕೂ ಬಗಂಡ ಬರ್ತಾ ಇರುತ್. ತ್ತೇ ಏನ್ ಮಾಡಾಕ್. ಕಾವಲಾಭಾ.
ನಿನ್ ಮಾಡಾಕ್ಕ ಆಗತ್ತೆ ಅಷ್ಟೇನೆ. ನಾಮ್ ಹಣೆಬರಾಹದ್ದು ಸುಮ್ನ ಆಗ್ಬಿಡಬೇಕ ಅಷ್ಟೇನೆ.
ಹೌದೊ ನಮ್ ಹಣೆಬರಾನು ಅಷ್ಟು ಅನ್ಕೊಂಡ ಸುಮ್ನ ಆಗ್ತಾ ಇರ್ಬೇಕು.
ಹೌದು ನಾನ್ ಚಿಕ್ಕವಾಗಿಂದ ನನ್ಗೆ ಅಭ್ಯಾಸ ಆಗ್. ಬುಟ್ಟಿದೆ. ನನ್ ನನ್ಕೊಂಡಿದ್ ಏನಾದ್ರು ಆಗಿಲ್ಲಾ ಅಂದ್ರೆ ಸರಿ ಬಿಡು ನನ್ ಹನೆ ಬರ ಸರಿ ಇಲ್ಲಾ ಬಿಡು ಹಿಂಗೇನೆ ಆಗತ್ ಅನ್ಸತ್ತೆ ನನ್ಗ ಯಾವತ್ತೂ ಒಳ್ಳೇದೇ ಆಗಲ್ಲಾ ಅನ್ಸುತ್ತೆ ಅನ್ಕೊಂಡು. ಕುತ್ಕೊಂಡ ಇರ್ತೀನಿ. ಆಮೇಲೆ ಒಂದ ಸ್ವಲ್ಪತ್ತ ಆದ್. ಆಮೇಲೆ. ಆಯ್ದ ಬಿಡು ಆಗಿದ್ದ ಆಗಹೋಯ್ತು. ಬೇರೆ ಏನೋ ನೋಡ್ಕೊಡೋಣಾ ಅನ್ಸ್ತಾ ಇರುತ್ತೆ. ಆ ಒಂದ್ ಷೇಣಕ್ ಮಾತ್ರಾ. ಕಷ್ಟ ಆಗ್ಬಿಡತ್ತೆ ಅಯ್ಯೋ ಏನು ತ್ತ ಇಲ್ವೇ ಹೆಂಗೇಂತ
ಹೌದಲ್ವಾ ನನ್ಗೂ ಹಂಗ ಅನ್ಸತಾ ಇರುತ್ತೆ ನನ್ಗೆಗಾದ್ರೂ ಹೇಳ ಹೇಳಿದ ತಕ್ಷಣ ಇದ್ ಮಾಡಿಲ್ಲ ಅಂದ್ರೆ ಬೇಗ ಕೋಪ ಬಂದ್ಬಿಡುತ್ತೆ ತಂದಕ್ ಆಮೇಲೆ ಇ ರ ಸರಿಯ ವಿಷಯದಾಗ ಮಾತಾಡ್ತಾ ಇದ್ರೆ ನಂಗ್ ಅದು ಸಿಟ್ಟ ಬರ್ಸತರ ಅವ್ರು ಮಾತಾಡ್ತಾ ಇದ್ರೆ ಮಕ್ಕೊಂಡ್ದಂಗ್ ಹಬಿಟ್ಟಿಡ್ತೀನಿ ನಾನು. ಹಂಗೆ ಹಿಂಗೆ ಅಂತ್ ಕೇಳಿರ ಅ ಅದನ್ನೇ ಏನ್ ಹಿಂಗ ಮಾತಾಡ್ತಲ್ಲ ಅನ್ಕೊಂಡ್ ಬಿಡ್ತಾರೆ ಅದ ಇರೋದೇ ತಾನ ಹೇಳ್
ನೋಡಿ ನೀವ್ ಮಾತಾಡ್ತೀರಾ ನಿಮ್ನ ಹಂಗ್ ಅನ್ಕೊಂತಾರ. ನನ್ ಏನು ಮಾತಾಡಲ್ವಾ. ನಾನು ಇವಳಗೆ ಜಾಸ್ತಿ ಇದು ಕೊಬ್ಬು ಅಹಂಕಾರ ನೋಡ್ ಏನಾದ್ರು ಮಾತಾಡ್ಸ್ತಾ ಇದ್ರಲಿ ಮಾತಾಡ್ತಾಳೆ ಏನೂ ಅನ್ಕೊಂತಾರೆ ಜನಕ್ಕೆ ಹೆಂಗಂದ್ರ ಮಾ ಮಾತಾಡುದ್ರುನು ತಪ್ಪೇ ಮಾತಾಡಿಲ್ಲ ಅಂದ್ರೂನು ತಪ್ಪ್ ಏನ್ ಮಾಡಕ್ ಆಗತ್ ಬಿಡಿ
ಹೌ ಜನ ಹಂಗಿದ್ರು ಮಾತಾಡ್ತ ಹಿಂಗ್ ಇದು ಮಾತಾಡ್ತಾರೆ ಅವ್ರಿಗೆ ಏನ್ ಆಗ್ಬೇಕು ನೋ ನಾವು ಹೆಂಗಿರ್ತಿವ್ ಇವಾಗ ಜನಗೋಸ್ರ ನಮ್ ಬುಡ ಬಿಟ್ಟ್ ನಾವ್ ಬ
ಅದೇ ಅವ್ರ್ ಹೆಂಗಿರ್ತಾರ್ ಅಂತ ಫಸ್ಟ್ ನೋಡ್ಕೋಬೇಕು ಕು ತಾನೇ ಅವ್ರದ್ದೆಲ್ಲ ಬಿಟ್ಬ ಬಿಟ್ಟು ಬೇರೆ ಅವ್ರದ್ದೇ ನೋಡಾಕ್ ಬರ ತರೆ ನನ್ಗ್ ಅದೇನೇ ಕೋಪ ಬರೋದು ಜನ್ರು ನನ್ಗ್ ಅದಕ್ಕೆ ಇಷ್ಟ ಆಗಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಜನ ಜೊತೆ ಮಾತಡ್ತಾ ಇದೀನಿ ಅಂದ್ರೆ ಇವಾಗ್ ನಾಲ್ಕಕ್ ಜನ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅವ್ರ್ ಹತ್ರ ಮಾತ್ರೇ ಐದ್ ಐದ್ನೇ ವ್ಯಕ್ತಿ ಸೆಂಟ್ರಲ್ ಬಂದ್ರೆ ನನ್ ಮಾತಾಡಲ್ಲ ಅವ್ರತ್ರ ಅವ್ರ್ ಅನ್ಕೊಂತಾರೆ ಇವಳ್ ಜಾಸ್ತಿ ಕೊಬ್ಬೖತೆ ನೋಡು ಮಾತಾಡ್ಸ್ತಾಳೆ ನ ಅಂತ ನನ್ಗ್ ಬೇಕಾಗಿಲ್ಲ ಅವ್ರ ಜೊತೆ ಮಾತಾಡೋದು ನಾನ್ ನಾಲ್ಕ್ ಜನ ಮಾ ತಡಿ ಖುಷಿ ಆಗಿದೀನಾ ಅಷ್ಟೇ ಸಾಕು ಅ
ನಾಲ್ಕ್ ಜನ ಮಾತಾಡ್ರು ನೆಮ್ದಿ ಇರ್ಬೇಕು. ಕು ಅವ್ರು ಅವ್ರು ಇವಾಗ ಏನಾದ್ರು ಒಂದು ನಂಬಿಕೆ ಇಟ್ಟ್ಕೊಂಡ್ ವಿಷಯಗಳನ್ನ ಹೇಳ್ ತೀವನ್ಕೊಳ್ಳುವ ಆಯ್ತಾ ಆ ವ್ಯಕ್ತಿ ಹತ್ರ ನಂಬಿಕೆ ಇ ತಿಳಿದ್ಮಲೆ ಯಾರತ್ರನೂ ಹೇಳೋದು ಆಮೇಲೆ ಹಿಂದೆ ಹೋದ್ಮೇಲೆ ಅಣಸ್ಕೊಂಡೇ ಅವೆಲ್ಲ ಇರಬೇ ಕು ಇವಾಗ ಇವರತ್ರ ಹೇಳಿರ್ತೀವಿ ಅದನ್ನೇ ಕೇಳ ಕಾಯ್ಕೊಂಡಿರ್ತಾರೆ ಕೆಲವ್ರು ತೊಗೊಂಡ್ ಹೋಗ್ಬಿಟ್ಟು ಅಲ್ಲಿ ಏನಾದ್ರೆ ಇನ್ನೊಂದ್ ಅದಕ್ಕೆ ನಾವು ಒಂದ ಒಂದ್ ಚೂರ್ ಹೇಳಿರ್ತೀವಿ ಹ್ಮು ಅದಿಕ್ ಇನ್ನೊಂದ್ ಸ್ವಲ್ಪ ಉಪ್ಪು ಖಾರ ಮಸಾಲ ಎಲ್ಲ ಎಲ್ಲ ಹಾಕಿ ಇಲ್ದೆರೋದೆಲ್ಲ ಹೇಳಾಕಿರ್ತಾರ ನಮ್ ಬಗ್ಗೆ.
ತಾರೆ ರೈಸ್ ನ ಕೊ
ತೆನ ಅವ್ರಗೆಲ್ಲಾ
ಕಾಯ್ಕೋಂಡ್ ಕೂತ್ಕೊಂಡಿರ್ತಾರೆ ಯಾರಾದ್ ದ್ರು ಏನಾದ್ರು ಹೇಳಿದ್ರೆ ಅದನ್ನ್ ಬೇರೆಯವ್ರಗ್ ಹೆಂಗ್ ಹೇಳ್ಬೇಕು ಅನ್ನೋದೇ ಅವ್ರ ತಲೆಯಲ್ಲಿ ಇರುತ್ತೆ ಬೇರೆ ಏನ್ ಏನಿರಲ್ಲ ಅನ್ಸುತ್ತ್
ಅಂತ ಹೇಳ್ತಾರಲ್ಲ ದುರ್ಬುದ್ಧಿಗೆ ಬರೀ ಕೆಟ್ಟ್ ಬುದ್ಧಿನೇ ಆ ಹೆಂಗ್ ಯಾರ್ ಮನೆ ಹಾಳ್ ಮಾಡೋದು ಯಾರ್ ಮನೆ ಹಾಳ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ?
ರೆ ಜಾಸ್ತಿ
ಹೌದು ನಿಜ ಅದಂತು. ಅಂತವ್ರನ ಕಂಡ್ರೆ ಸರಿಯಾಗಿ ಇಟ್ಕೊಂಡ್ ಮೂತಿಮೇಲೆ ರಪ್ಪಾ ರಪ್ಪ ಅಂತ ಆಕ್ಬಿಡೊಣ ಅನ್ಸಸ್ತ ಇರುತ್ತದೆ.
ಮಾತಾಡ್ಬಿಡ್ತೀರಾ ನನ್ ಗೊತ್ತಿರೋ ಪ್ರಕಾರ. ನಾನ್ ಸುಮ್ನೆ ಆಗ್ಬಿಡ್ತೀನ್ ನನ್ ಏ ಆತರ ಮಾತಾಡಾಕಿ ಕೋಪ ಬಂದಾಗ ಅಳು ಬಂದ್ಬಿಡತ್ ನನ್ಗೆ. ಮತ್ ಬರಲ್ಲ ಆಮೇಲೆ ಕುೂತ್ಕೊಂಡು ಹಳ ಬದ್ಲು ಏನಾದ್ರು ಮಾತಾಡ್ಬೋದಿತ್ತಲ್ಲಾ. ಅಂತ ಆಮೇಲೆ. ಕುೂತ್ಕೊಳಿ ಯೋಚನೆ ಮಾಡೋದು.
ಹಾ ಇರಿ ನಮ್ಮ ಅಪ್ಪ ಕರೀತಾ ಇದ್ದಾರೆ ಕರೆ ಮಾಡ್ತೀನಿ ನಿಮ್ಗೆ ನಾನು ಸರಿ ಸರಿ ಆ.